ಹಲೋ ಹಲೋ ಹಾ ಕೇಳಿಸುತ್
ಏನ್ ಮಾಡ್ತಾಯಿದ್ರಿ
ಏನಿಲ್ಲ ಮಾಡ್ಕೊಂಡಿದ್ದೀವಿ ಊಟ ಮಾಡಿ
ಏನ್ ಊಟ ಮಾಡಿ ರೀ ಸ್ಪೆಷಲ್ ಇವತ್ತು
ಇವತ್ತು ನೋಡ್ರಿ ಮಸ್ತ್ ದಮ್ ಬಿರಿಯಾನಿ ಮತ್ತು ಕಬಾಬ್ ಮತ್ತು ದಾಲ್ಚಾ ಮತ್ತು ರೈಸ್ ಬಾಳ ಊಟ ಮಾಡಿದೀವಿ ಇವತ್ತು ಫುಲ್ಲ ಲೋಡ್ ಆಗಿತಿ ಇವತ್ ಹೊಟ್ಟಿ
ಹೌದ
ನೀವೇನ್ ಊಟ ಮಾಡಿರಿ
ಜೀವನದಲ್ಲಿ
ಏನ್ರಿ
ಜೀವನದಲ್ಲಿ ಮತ್ತೆ ಮಾಡ್ಡದಿದೆ
ಹ್ಮ್ ಏನ್ ಊಟ ಮಾಡಿರಿ
ನಾವು ನೋಡ್ರಿ ಚಿಕನ್ ಬಿರಿಯಾನಿ ಚಿಕನ್ ಕರಿ ಎಲ್ಲ ಮಾಡಿದೀವಿ
ಹಲೋ
ಹಾ ಹಲೋ ಕೇಳಸ್ತಾ ಇದೇಯಾ ಹಾ ಕೇಳಸ್ತಾ ಇದೆ
ಮಾತಾಡಿ ಸರ್
ಹಲೋ
ಹಾ ಕೇಳಸ್ತಾ ಇದೇ ಹೇಳಿ
ಮತ್ತೆ ಏನ್ ನಡದೈತೆ ಸ್ಪೆಷಲ್ ಇವತ್ತು ನೋಡು ಚಿಕನ್ ತಂದೂರಿ ಚಿಕ್ ನ್ ಕಬಾಬ್ ಹ್ಮ್ ನಾವು ಚಿಕನ್ ಮಾಡಿದ್ದೇವೆ ಅಂತ ಹಲವಾರು
ತಿಂದೆ ನೋಡ್ರಿ ಹೊಟ್ಟಿ ತುಂಬಾತನ ಅದು ಇದು ಸುಮ್ಮ ಡಾಬಾ ಹೋಗಿದ್ವಿ ನಮ್ ಫ್ರೆಂಡ್ ಸರ್ಕಲ್ ಅದು ಮತ್ತ ಅಂದ್ರೆ ಮಂದಿ
ದೋಸ್ ದೋಸ್ತರುಗುಡ ಫುಲ್ ಎಂಜಾಯ್ ಏನ್ರಿ ನಿಮ್ದು
ಫುಲ್ ಎಂಜಾಯ್ ಮಾಡ್ಲಾತೀವ್ ನೋಡ್ರಿ ಮತ್ತ್ ನಿಮ್ದ ಏನ್ ನಡದಾರಿ
ಏನಿಲ್ಲ ನೋಡ್ರಿ ನಮ್ದು ಎಲ್ಲಾ ಏನ್ ಕಳ್ತಿರಿ ಬಿಡ್ರಿ ಎಲ್ಲಾ ಸಾಕಾಗ್ಯದ ಜೀವ್ನ
ಏದಕ್ ರೀ ಬ್ರೇಕಪ್ ಆಗ್ಯದೇನ್ರಿ ನಿಮ್ದು ಹಾಂಗ್ಯಾಕ್ ಮಾತಾಡ್ಲತೀರಿ
ಹೌದ್ರಿ ಬೇಕಪ್ ಆಗ್ಯದ
ಬ್ರೇಕಪ್ ಹಾಗ್ಯಾದ್ರಿ ಹೆಂಗೈತ್ರಿ ನಿಮ್ ಬ್ರೇಕಪ್ ಹೇಳರಿ ಸ್ವಲ್ಪ ನಮಗ್ ಸ್ವಲ್ಪ
ಹ್ಮ ನಮ್ದ ನೋಡ್ರಿ ಬಾಳ ತುಂಬಾ ಡೀಪ್ ಆಗಿ ಹೋಗ್ಬೇಕಾಗತ್ ನಮ್ದು ಬ್ರೇಕಪ್ ಕೇಳಿದ್ರ ನೀವು
ಏನಂದ್ರಿ ಸ್ವಲ ಅವಾಜಿಂದ ಮಾತಾಡ್ರಿ ಯಾರ ಏನ ಆಗಲ್ಲ ಸೌಂಡ್ ಕೆಲ್ಸತಾ ಇದಲ್ಲ ಕರೆಕ್ಟ್
ಕೇಳ್ತಾ ಕೇಳ್ತಾ ಇದೆ
ಹಾ ಹ ಹೇಳ್ರಿ ಏನಾಗ್ಯಾದ ನಿಮ್ ಲವ್ ಸ್ಟೋರಿ ಸ್ವಲ್ಪ ನಾವು ಕಳ್ತೀವಿ
ಮತ್ತ ಅದನ್ನ ನೆನಪು ಮಾಡಿ ಮತ್ತೆ ನಮಗೆ ಅಳು ಬರ್ತೈತಿ ಅಂತ
ಯದಕ್ಕ ಅಳು ಬರ್ತೈತ್ರಿ ಹೇಳ್ರಿ
ಹೇಲಾಕೆದ್ರಿ ನಮ್ದ ಅವ್ರದು ಒಂದ ಟ್ರೂ ಲವ್ ಇತ್ರಿ ಎರಡು ವರ್ಷ ಆಯ್ತು
ಹಾ ಎರಡ್ ವರ್ಷನಿಂದ ಟ್ರೂ ಲವ್
ಸಗ ಅವ್ರಿಗೆ ನಾನು ಫಸ್ಟ್ ಪುಸಿಯಲ್ಲಿ ಪ್ರೀತಿಸಿ ಮಾಡಿದ್ದೆ ನಾನಂತರು ಮಾಡಿಲ್ಲ ಆಕಿನ ಬಂದು ಪ್ರಪೋಸ್ ಮಾಡಿದಳ ನನ್ಗ ಅಂತಪ್ರ ಏನಾದ್ರರು ಬಗ್ಗೆ ಏನ್ ನಾಲೆಜ್ನ ಇದ್ದೀರಿ ನನ್ಗೆ
ಹೌದಾ ಫಸ್ಟ್ ಇರ್ ಯಾವ ಯಾವರಲ್ಲಿ ಸಪೂರ್ನಲ್ಲಿ
ಹ್ಮ್
ಶಾಪುರಲ್ಲಿ ಇಲ್ಲಿ ವೆಸ್ಟಂಡ ಬಲ್ಲಿ ಕಾಲೇಜ್ ಐ್ತಲ್ಲಾ ಎಕ್ಸಲೆಂಟ್ ಕಾಲೇಜ್ ಅಂತ ಅಲ್ಲಿ
ಹ ಅಲ್ಲೇ ಅಲ್ಲ ಅಲ್ಲೇ
ಹ್ಮ ಮತ್ತೆ ಅಲ್ಲಿ
ಇದ ಅಲ್ಲ ಅವರು ಏನದಲ್ಲ ಶವಿನಿ ಕಾಲೇಜಲ್ಲಿ ಉತ್ತಾರರ್
ಅವ್ರು ಅಶ್ವಿನಿ ಕಾಲೇಜ್ಲ್ಲಿ ಇರ್ತಾರೆ
ಹೌದ್ರ
ಅವ್ರು ಫಸ್ಟ್ ಒಂದು ಪ್ರಪೋಸ್ ಮಾಡಿದ್ರು ಮತ್ತೇನಾಯ್ತು ಮುಂದೆ
ಹಂಗೆ ನಮ್ದು ಅವ್ರದ್ದು ನಮ್ದು ಕಂಟಿನ್ಯೂ ಎರಡು ವರ್ಷ ನೆಡಿತಾ ಇತ್ತು ಟ್ರೂ ಲವ್
ಹಾ ಟ್ರೂ ಲವ್ ಅವ್ರ ಏನ್ ಮಾಡಿದರು ಜಿ ಎಂ ಮಾಡಿದ್ರ ಮತ್ತ ಪ್ಯಾರಾಮೆಡಿಕಲ್ ಮಾಡಿದ್ರ
ಅವ್ರ ಪ್ಯಾರ ಪ್ಯಾರಾಮೆಡಿಕಲ್ ಮಾಡ್ಯರಿ
ಹ್ಮ್ ಕರೆ ಮಾಡಿಕೊಂಡ ಮಾಡಿದ್ರು
ಹ್ಮ್ ಆಸು
ಮತ್ತ ಏನಾಯ್ತು ಹ ಅಶ್ವಿನಿ ಕಾಲೇಜ್ಲ್ಲಿ ಪ್ಯಾರ ಮೆಡಕ್ಲ್ ಮಾಡಿದ್ರು ನೀವು ನೀವಂದ್ರೆ ಇಲ್ಲಿ ಜಿ ಎನ್ ಎಂ ಕಾಲೇಜ್ ಅಲ್ಲಿ ಓದ್ತೀರಾ
ಇಲ್ಲ ನಾ ಅವರು ನಾ ಅವಾಗೆ ಸ್ ಪಿಸಿಯಲ್ಲಿ ಇಲ್ಲ ಇದು ಅಷ್ಟಟ್ ವಿಷಯಲ್ಲೇ ಪರಿಚಯ ಇದ್ದೀವಿ ಮತ್ತೆ ಹ ಮತ್ತೆ ಅವ್ರ ಈ ಕಡೆ ಬಂದ ಮತ್ತ ಪ್ಯಾರಾಮೆಡಿಕಲ್ ಮಾಡಿದ್ರು ಮತ್ತೆ ಈಗ ಒಲ್ಲೆಂತ ಯಾ ಕೆ ಟ್ರ ಅವರು
ೌದಾ ಏನು ಆಗಲ್ಲ ಏನ್ ಜಾಸ್ತಿ ಸಮಸ್ಯೆ ಡಿಪ್ರೆಷನ್ ಅಲ್ಲಿ ಹೋಗಬ್ಯಾಡ್ರಿ ಏನು ಆಗಲ್ಲ ಮತ್ತೆ ನಿಮ್ ಬ್ರೇಕಪ್ ಹೆಂಗಾಯ್ತು ಮ
ಬ್ರೇಕಪ್ ನೋಡಿ ನಮ್ದು ಅದು ಸುಮ್ನೆ ನಾನು ಒಂದು ಹುಡುಗಿ ಅದು ಬೇರೆ ಯಾರಾರ ಏನು ಗೊತ್ತಿಲ್ಲ ಮೆಸೇಜ್ ಮಾಡ ರು ಚಿಂತೆನ ಮೆಸೇಜ್ ಮಾಡಿದ್ರು ಯಾರಂತ ಗೊತ್ತಾಗ್ಲಿಲ್ಲ ಅದಕ್ಕೆ ರಿಪ್ಲೈ ಕೊಟ್ಟೆ ನಾನು
ಹ್ಮ್
ರಿಪ್ಲೈ ಕೊಟ್ಟೆ ಮತ್ತ ಅಕ್ಕಿನ ಫ್ರೆಂಡೇ ಇದ್ಳು ಅಕ್ಕಿ ಬೇಕಂದಲ ನನ್ ನೋಡಮ್ಮ ಮೆಸೇಜ್ ಮಾಡ್ತಾನಲ್ಲ ಅಂತ ಆಾಕಿ ಬೇಕಂದ್ರ ಹೇಳುದ್ೆನ ಅಕ್ಕಿಗೆ ಚಾಲೆಂಜ್ ಕಟ್ಟಿದರರು
ಹಾ ಚಾಲೆಂಜ್ ಕಟ್ಟಿದಾರನ್ನ
ಹೌ ಅದನ್ನ ಏನಾದಾರ ಮೆಸೇಜ್ ಮಾಡಿದ ಚೆನ್ನಾಗಿ ಮಾತಾಡಿದಕನ್ ಕೂಡ ಆಕ್ಕಿ ಏನ್ ಅದಲ್ಲ ಎಲ್ಲಾಗಿಿಂದ ಸ್ಕ್ರೀನ್ ಇಡ ತಗೊಂಡ ಕಿ ಬೋಡ್ಸ್ಡ್ ಹೋಗಿ
ಹೌದಾ ಹಿಂಗಯ್ತಾನ ಅವ್ರ ಅವ್ರ ಇಬ್ರು ಕಾಂಪಿಟಿಷನ್ ಮಾಡಕರ್ ನಾ ಪಟತ ನೋಡ ನಿನ್ ಹುಡುಗ ಎು ಲ ಆಾಯಲ್ ಇದಾನೆ ಅಂತ ಒಂದ ಸತಿ ಚೆಕ್ ಮಾಡಿದ್ರು ಅದ್ರಲ್ಲಿ
ಅದೆ ಅದೇ ಅದೇ ಚೆಕ್ ಮಾಡಕತರನಾ ಹಾಗಾಗಿ ಮಾಡ್ಬ್ಯಾಡ್ದ ಅಂತ ಇತ್ತು ನಮು ಹಕ್ಕಿ ಬೇಕಂದ್ರೆ ಚಂತಿನ ಮೆಸೇಜ್ ಮಾಡಿ ಮಾಡಿ ಕಾಸಕ
ಅತ್ತೇ ಅತ್ತೆ ಅವರು ಚೀಟಿಂಗ್ ಮಾಡಿದ್ದಾರೆ ನೋಡೋಣ ಹೆಂಗ ನಮ್ಮ ಹುಡುಗ ಲಾಯನ್ ಇದ್ದಾನೆ ಇಲ್ಲ ಇಲ್ಲಾ ನನ್ ಸಲಾಗಿೆ ಅಂತೀರಿ ಚೆಕ್ ಮಾಡ್ಯಾರ ಅವ್ರು ನೀ ಅಂದ್ರೆ ಆ ಜಾಲ ಹಾಕಿದಿದ್ದಾರೆ ಇಲ್ಲ ಇಲ್ಲಿ ಕೇಳು ಅವ್ರ ಜಾಲ ಹಾಕ್ಯಾರ
ಾರಿ ಒಳಗೆ ಹಂಗ ಆಗ್ತಾರ ಹಂಗ ಆಗ್ತದ ಅದರಾಗ ಹೋಗಿ ನಾನು ಸಪಡ್ ಬಿದ್ದೆ
ಹೌದು
ಸಿಗಾಬಿದ್ದ ಯಮಗಳೂರುದಲ್ಲಿ ನನಗೆಲ್ಲಾ ಈ ಈಗ ಒಳ ಡಿಪ್ರೆಷನ್ದಾಗ ಏನರೀ ಸರ್ ಒನ್
ಹ ಏನ್ ಆಗಲ್ತವ್ರೀ ಏನ್ ಟೆನ್ಷನ್ ತೊಲಕ್ ಹೋಗಬೇಡ್ರಿ ಏನಾಗಲ್ಲ ಜೀವನ್ದಾಗ ಇಂತ ಎಲ್ಲಾ ಹತ್ತಿರ್ಬೇಕಕ್ ಸಮಸ್ಯೆಗಳು
ಇಂತ ಪರಿ ಬ್ಯಾಡ್ರಿ ಸರ್ ಎರಡು ಎರಡ್ ವರ್ಷ ಒಂದ್ ದಿನ ಮಾತಾಡ್ಲಿಲ್ಲ ಅಂದ್ರೆ
ಏನಾಗಲ್ಲ ನಮ್ದು ನಮ್ದು ಹಂಗೆ ಆಗೈತಿ ನಮ್ದು ನಿನ್ಕಿತ್ತ ಡಬ್ಬ ಬಲ್ ಆಗೈ ಏನ್ ಮಾಡ್ಲಕ್ ಬರಲಾ ಮತ್ತ ಬ್ಯಾರೇಜ್ ಏನ್ ಆಯ್ತಂತ ಮತ್ತ ಏನ್ ಮಾಡ್ಬೇಕು
ನಿಮಲ್ಲ
ನಮ್ ನೋಡಪ್ಪಾ ಸೆವೆಂತ್ ಸ್ಟ್ಯಾಂಡರ್ಡ್ ನಲ್ಲಿ ಇದ್ದ ನ ನಮ್ಗೆ ನಾವಾಗ ಏನ್ ಹುಡುಗ್ಯನದ ಗೊತ್ತ ಲ್ಲ
ನಮ್ದು ಫಿಫತ್ ಸ್ಟ್ಯಾಂಡರ್ಡ್ಲ್ಲಿ ಇದಐ್ ಇದ್ದಾಗೆ ಚಲುವಾಗ ಐತಿ ನಮ್ದು ಲವ್ ಸ್ಟೋರಿ ಏಳ್ನಗೆ ಸ್ವಲ್ಪ ಗೊತ್ತಾಯ್ತ್ ನಮಗ ಹಿಂಗ ಹಿಂಗ ಆದ
ಹಾ ಐದ್ನೇ ಇದ್ದಾಗ ನಮ್ ಕಾಲೇಜು ಇತು ನೋಡಪ್ಪಾ ಆದ್ರೆ ಹಿಂಗ ಇದು ಅದು ಇದು ಅಂತ ಏನ್ ಗೊತ್ತಿದಿಲ್ಲ ಪ್ರೀತಿ ಮಾಡೋದು ಅಷ್ಟೇ ಗೊತ್ತಿತ್ತು ಮತಿ ಹ್ಮ ಮತ್ತ ಏನ ಅಂತಾಗ ಅಲಷ್ಟ ಚಟಾಗಿ ಏನ್ ಇದ್ದುದಿಲ್ಲ
ಹೌದೌದೌದು ಈಗೆಲ್ಲ ಬರ ಈ ಈಗ ಎಲ್ಲಾ ಪ್ರೀತಿ ಮನಸ್ಸನಿಂದ ಮಾಡಿಲ್ಲ ಬರ ಅದರ್ಗೋಸ್ಕರ ಮಾಡ್ತಾರೆ ಈಗನ್ ಮಂದ
ಹ್ಮ್ ಹಂಗಗೆ ಜನ್ರೇಷನ್ ಹಂಗಗೆ ಐತಿ ಈಗ ನಮ್ಮಂಬಲ್ಲಿ ನಮ್ಮ್ ಇಂಡಿಯಾದಲ್ಲಿ ಏನೈತಿ ಸೆಕ್ಸ್ ನಾಲೆಜ್ ಇಲ್ಲ ಫರ್ಸ್ಟ್ ಆಫ್ ಆಲ್
ಹೌದು
ಹ್ಮ್ ಅದ್ರ ಸಲಾಗೆ ಹೇಗೆ ಆಗದೆ ಹುಡುಗೂರೆಲ್ಲಾ ಕೆಟ್ಟದು ಇದ್ರ ಸಲಾಗಿೆ ಕೆಡ್ತಾರೆ
ಹೌದೌದು ಅಂದ್ರೆ
ಹ್ಮ್ ಅದು ನಮ್ಮ ಇಂಡಿಯಾದಲ್ಲಿ ನಾಲೆಜ್ ಬರ್ಬೇಕು ನಾಲೆಜ್ ಬತ್ತಂದ್ರೆ ಎಲ್ಲಾ ಹುಡುಗರ್ನು ಇಷ್ಟು ಖರಾಬ್ ಆಗಲ್ಲ ಹೀಗ ಈಗಿನ ವಯಸ್ಸಿನ ಹುಡುಗರು ಹೆಂಗ್ದಾರ ಗೊತ್ತಾ ನಾಕನೇ ಐದ್ನೇ ಇರಲ್ಲ ಎಲ್ಲಾ ಗೊತ್ತಿರುತದ ಅವ್ರಿಗೆ ಎಲ್ಲಾ ಈಗ ಫೈವ್ ಜಿ ಫೋನ್ ಗಳು ಬಂದ ಅದರ ಸಲಾಗಿ ಎಲ್ಲಾ ಹುಡುಗರನ್ನು ಕರಬಾಳಾಗುತ್ತಿದ್ದಾರೆ ಅದಕಂದ್ರೆ ಫೈ ಜಿ ಫೋನ್ ಫೈವ್ ಜಿ ಫೋನ್ ಕೊಡ್ತಾರ ಮನೆಯಲ್ಲಿ ನೋಡ್ ಕತ್ ಕೂತ್ ಬಿಡ್ತಾರ
ಈಗನ್ ಹುಡುಗ ಈಗನ್ ಹುಡುಗರ ನೋಡ್ರಿ ಎಷ್ಟು ಚಿಕ್ಕವ್ರ ಇರ್ತಾರ ಅವ್ರ ಇನ ಅವ್ರಿಗೆ ಬರ ಏನಾರ ಕೇಳಿ ಹೋಗಿ ಎಲ್ಲಷ್ಟು ಹೇಳ್ತ ನೋಡ್ರಿ ಇಂತ ಬಗ್ಗೆ ಹೊಲ್ಸ ಹೊಲ್ ಚಟ ಆಗ್ಲಿ ಏನಾರ ಅಲ್ಲಿ ಎಷ್ಟು ಇದು ಮುಂದೂಡಿದೆ ನೋಡ್ರಿ ಕಾಲ
ಹಂಗ ಐತಿ ಈಗ ನೋಡ ಮನೆಯಲ್ಲಿ ಹೆಂಗಿರ್ತಾರೆ ಹಾಂಗೆ ಇರ್ತಾರೆ ಹುಡುಗರು ನು
ಇಲ್ಲ ಇಲ್ಲ ಆ ಹುಡುಗರು ಮನೇಲಿ ಅಂತ ಲ್ಲ ಈಗ ಹುಡುಗರು ಎಲ್ಲಾ ಮೊಬೈಲ್ ಇರುತ್ತಲ್ಲ ಹುಡುಗಿರದು ಗ್ಯಾಂಗ್ ಇರ್ತಲ್ಲ ಹಾಗಾಗಿ ಒಂದಕ್ಕೊಂದು ಇತದ ಎಲ್ಲ ಹುಡುಗರಂಗೆ ಇದಾಗಗ್ತಾ ಹೋತಾವ ಬಿಗಾಡ್ತಾ ಹೋತಾವ
ಮನೇಲಿ ಏನಿರ್ತದೆ ಹುಡುಗರ್ ಕಾಯಯಾಗ ಫೋನ್ ಕೊಡ್ಲಾಕ್ ಹೋಗಬಾರ್ದು ಕಾಟನ್ ನೋಡ ಅದು ನೋಡಿದವಿ ಈಗಕಂದ್ರೆ ಮನೆಯಲ್ಲಿ ಫಿಲ್ಮ್ ನೋಡ್ಕೋತ ಕೂತಿರ್ತಾರೆ ತಂದೆ ತಾಯಿ ಫ್ಲಿಮ್ ನೋಡ್ಕೋದು ಗೊತ್ತಿರ್ತಾರೆ ಅವರು ಏನ್ ಮಾಡ್ತಾರೆ ಫಿಲಿ್ ಲವ್ ಸ್ಟೋರಿನೂ ಬರ್ತೈತೆ ಅದು ನೋಡ್ಕರಿ ಏನ್ ಮಾಡ್ತಾರೆ ಎಲ್ಲಾ ಚೇಂಜ್ ಆಗಿ ಬಿಡ್ತದೆ ಮೈಂಡ್
ಹೌದ್, ಹುಡ್ಗರು, ಏನ್, ಮಾಡ್ತಾರ! ಆಯತ್ ಈ, ಗೊಪ್ಪ, ಒಂದ್, ರೂಮ್ನಲ್ಲಿ, ಹೋಗಿ ಒ? .. ಯಾವ್ದ್ರ, ಹುಡುಗ ಶಾಣೆ ಇತ್ತಂದ್ರ ಅದೇ ಹಚ್ಚಿ, ಬಿಡದು. ..
ಹ್ಮ, ಫೋನಾಗ, ಹ್ಮ, ಅದ್ರ, ಸಲಾಗೆ, ಪೂರಾ ಜನ್ರೇಷನ್? .. ಅಷ್ಟು, ಕರಾಬ್, ಆಗಿದೆ! ನಮ್ಮ್, ಇಂಡಿಯಾದಲ್ಲಿ ಹೆಂಗಿರ್ಬೇಕಂದ್ರೆ, ಹದಿನೆಂಟು, ವರ್ಷ, ಮ್ಯಾಗಿದ್ದ? .. ಇದ್ರೆ, ಫೋನ್, ಯೂಸ್, ಮಾಡ್ಬೇಕು! ಇಲ್ಲಾ ಅಂದ್ರೆ, ಯೂಸ್, ಮಾಡ್ಲಕ್, ಕೊಡ್ಬಾರ್ದು, ಹಾಂಗೂ, ಬಂದ್ರೆ, ನಮ್, ಇಂಡಿಯಾ? .. ಸ್ವಲ್ಪ, ಒಂದು, ಮಟ್ಟಿಗೆ ಮುಂದು, ಹೋಗುತ್ತದೆ, ಇಲ್ಲಾಂದ್ರೆ? .. ಅಂದ್ರೆ, ನಮ್ಮ್, ಇಂಡಿಯಾ, ಬಾಳ ಹಿಂದೆ ಉಳಿತದೆ! ..
ಹೌದೌದು, ಇನ್ನು, ಇದನ್ನು, ಹೇಳದು, ನಿಮ್ದು ಚನ್ನಾಗಿದೆ, ಆದ್ರೆ ನಿಮ್ಮಿಂದ, ಒಂದೊಂದು? .. ಮಾಡ್ಬೋದು, ನೀವುನು ಯಾವ ನಿಂಬಲ್ಲಿ! ಯಾವುದಾದರೂ, ಹುಡುಗ, ಇತ್ತ, ಅಂದ್ರೆ ಮನೆಯಲ್ಲಿ, ಅಲಿ, ಇಲ್ಲಿ, ಹೊರಗ, ಅಲಿ! ... ಏನಾದ್ರೂ ಜಾಸ್ತಿ ಕ್ಲೋಸ್ ಇದನಂದ್ರೆ ಆಯ್ತಿ ನೀವನು ಸ್ವಲ್ಪ ಮನೆಯಲ್ಲಿ ಹೋಗಿ ಹೇಳಿ ಹೌದು ಹಿಂಗಿಂಗ
ನಮ್ಮ್ ಮನೆಯಲ್ಲಿ ಫೋನ್ ಇಟ್ಟಿಲ್ಲ ನಾವು ಇಲ್ಲ ನಮ್ಮ ಮಮ್ಮಿ ಬಲ್ಲಿ ನಮ್ ಬಾಬಾರ್ ಬಲ್ಲಿ ಕೀಪ್ಯಾಡ್ ಫೋನ್ ಇಟವಿ ಏನು? ..
ಬರಿ, ನೋಡ್ರಿ ಸದ್ದ, ಈಗ, ಹುಡುಗರು, ಏನಾರ? ಆಳಕುತಿದು, ಅಂದ್ರರು ಯಾವ್ದಾರರು? ಅದ ಒಂದ್, ಇದು ಅಸ್ತರ! .. ಆಯ್ತ್, ಅಚ್ಚಗನ್, ಕೊಟ್ನೋಡುತಾನೆ, ಹಂಗೆ ಕೊಡ್ತಾ, ಕೊಡ್ತಾ, ಪೂರ, ಈಗನ್, ಹುಡುಗರು ನೋಡ್ರಿ? .. ಮೊಬೈಲ್, ಹೆಂಗು, ನಡಸ್ತಾರ, ಗೊತ್ತಾಗ್ತಿ! ಸಣ್ಣ ಎರಡ್, ವರ್ಷ, ಹುಡುಗಿರ್ತ, ಹಿಂಗ, ಎತ್ತದನ್ನ ನೋಡ್ತಾರೆ? .. ಲಾಸ್ಟು. .. ಎಲ್ಲಷ್ಟು, ಗೊತ್ತಾಗ್ತ ನೋಡ್ರಿ! ಈಗ ನೋಡ್ರಿ ಜನ್ರೇಷನ್, ನೋಡ್ರಿ, ಎಷ್ಟ್, ಮುಂದಓಡಿದೆ ಈಗೆಲ್ಲಾ? .. ಕಾಲ, ಹೇಗ್, ಬಂತು! ಹೀಗಾಗಿ, ಹುಡುಗರೆಲ್ಲಾ ಪುರಾ, ಕೆಟ್ಟು. .. ಮತ್ತೇರುತ್ತಾರೆ ಮತ್ತು, ಏನ್ ಮಾಡ್ತರಿ! ಸರ್ ಎಲ್ಲ, ಅವ, ಮನ್ಯಾಗ, ಹೇಳ್ಬೇಕ್ರಿ, ಅದೆಲ್ಲವು? ... ಮೊಬೈಲ್, ಕೊಡಬಾರ್ದು, ಅದು, ಇದು ಅಂತ ಈಗ ನ ಹುಡುಗರಲ್ಲಿ? ಹತ್ತು ವರ್ಷ ಇರೆಲ್ಲ! ಮೊಬೈಲ್, ಇರ್ತದೆ, ದೊಡ್ಡ, ದೊಡ್ಡ. .. ಹೂ, ಹೀಗಾಗಿ, ಕೆಟ್ಕತತ, ಕೊಡು! ..
ಇದು, ಅವ್ರ ತಪ್ಪಲ್ಲ, ಹುಡುಗರ್ದು, ನಮ್ದ್, ತಪ್ಪು. ಮೊದಲು, ಏನ್, ಮಾಡ್ತಾರ! ಗೊತ್ತಾ ಅಳವತಿಗ್, ಫೋನ್, ಕೊಡ್ತಾರೆ. .. ಕೊಡತರಲ್ಲ, ಅದೇ, ನಮ್ದ್, ದೊಡ್ಡ, ತಪ್ಪು? ... ಕಾಟನ್, ಹಚ್ಚಿ ತಕ್ಕೊ, ಪುಟ್ಟ, ತಾಕೊ, ಪುಟ್ಟ ಫೋನ್, ನೋಡು, ಅಂತರ, ಕೊಡ್ತಾ? .. ಅದೆಲ್ಲಾ, ಅಲ್ಲಿ ಬಾಳ ತಪ್ಪು ನಮ್ದು ಇದರ್, ಸಾಲು. .. ಹಂಗೆ, ಹಿಂಗು, ಆಗುತ್ತದೇ, ಅದು! .
ಹೌದೌದು, ಇದನ್ನ, ಹಿಂಗಾಗಿ. .. ಈಗೆಲ್ಲಾ, ನೀವು ಒಂದೊಂದು ಮನೇಲಿ ಯಾರನ್ನು, ಕೊಡ್ತಿದ್ದಾರ! ಅಂದ್ರೆ, ನಿಮ್ಗೆ, ನಾಲೆಜ್ ಇದೆ, ಇದರು, ಬಗ್ಗೆ. .. ಕೊಡುಬಾರ್ಧು, ಹಿಂಗೂಹಿಂಗಾ, ಆಗ್ತಾವ, ಅಂತ ಎಕ್ಸ್ಪೀರಿಯನ್ಸ್ನ, ಇದೆ ಎಲ್ಲ ಕೊಡಂಗೇಲ್ಲ. .. ಅದೇ, ಸ್ವಲ್ಪ, ನೀವುನು, ಸ್ವಲ್ಪನು ಯಾರಿಗಾದರೂ. .. ಬೇರೆಯವ್ರ, ಹೇಳ್ಬೇಕ್ರೀ, ಸರ್, ಯಾರ ಪರಿಚಯ, ಇರ್ತಾರಲ್ಲ! ಅವ್ರ, ಮನ್ಯಾಗ, ಜಾಸ್ತಿ ಮೊಬೈಲ್, ನೋಡ್ತಾರಲ್ಲ? ..
ಅದೇ, ಹೇಳಿದ್ವಿ! ಮನೆಯಲ್ಲಿ, ಮತ್ತ, ಟಿ, ವಿ. ಇಡ್ರಿ, ಇನ, ನಡಿತೈತೆ! .. ಸ್ಮಾರ್ಟ್, ಫೋನ್, ಇಡಲಾಕಾ, ಹೋಗುಬೇಡರಿ, ಸಣ್ಣ, ಮಕ್ಳ, ಕೊಡ್ಬೇಡ. .. ಕೇಳುಬೇಕ್ಯಪ್ಪ, ಈಗ, ನಾವ್ರ ಎಲ್ಲಾ! ಬಂದ್ ಮಾಡಿಸ್ಬಿಟ್ಟವಿ, ಅದೇ ಸಲುವಾಗಿ. ..
ಹ ..
ಸರಿ, ತಗೋ, ನನ್ ಕಾಲ್ ಬರುತ್ತೆ. ..
ಹೌದಾ, ಜ್ವರ. ... ಮನೆಯಲ್ಲಿ, ಗೊತ್ಹು, ಇರೋಜಾಗ, ಹೋಗಿಬರಲ್ಲ! ...
ಹಾ, ಸರಿ. ..
ಹಲೋ ..
ಆಮೇಲೆ, ಹಚ್ತೀನಿ, ಸರಿ, ನಿಮ್ಗೆ.